ಹಲೋ ಏನ್ ಮಾತಾ ಇದ್ಯಾ
ನಾನಾ ಟೀ ಕುಡಿತಾ ಇದ್ದೆ
ಹೌದಾ ಇನ್ ಮಳೆ ಬರ್ತೈತೆ
ಇಲ್ಲೂ ಬರೋ ತರ ಇ
ಹನಿ ಆಗ್ತೈತೆ ಜೋರ ಏನ್ ಬರ್ತಿಲ್ಲ
ಹ ಇಲ್ಲೂ ಬರೋತರ ಇದೆ ಮೋಡ ಎಲ್ಲ
ಹ್ಮ್ ನಗ ಬಿರಿಯಾನಿ ಸ್ಮೆಲ್ ಬರ್ತೈತೆ
ಎಲ್ಲಿ ಯಾರು ಮಾಡ್ತಿದಾರ
ಗೊತ್ತಿ ನಂಗಮ್ಮಗ ಮಗಮ್ಮ ಅಂತ ಈಚೆ ಬನ್ನ ನಾವು ಬೆಳಿಗ್ಗೆ ಬೆಳಿಗ್ಗೆ ರೊಟ್ಟಿ ಮಾಡ್ಕೊಂಡ್ವಿ ಅದು ಆಫ್ ಆಗೋಯ್ತು ಈಗ ಇಬ್ರು ತಿನ್
ಹ್ಮ್
ನೈಟ್ಗೆ ಏನ್ ಮಾಡ್ಕೊಳೋದು ಗೊತ್ತಿಲ್ಲ ಪಾದ್ರನ ಅಷ್ಟು ಬಿದ್ದೈತೆ ಪಾದರೆ ತಡಿಬೇಕು ನೀಚೆ ಬಂದು್ ಕುೂತ್ಕೊಂಡಷ್ಟ ಹಾ ಗಮ್ಮ ಗಮ್ಮ ಗಮ್ಮಲ್ ಗೊಡ್ತತಿ ಯಾರ್ ಮೇಲ್ ಮಾಡ್ತಾಾರ ಗರ್ತ್ತಲ್ಲ
ಎಲ್ಲಿ ಮೋಷನಲ್ ನಿಮ್ ಕೆಳಗಡೆ ಮನೇಲ್ಲ ಇರ್ಬೇಕು
ಅವರು ವೆಜಮ್ಮ
ಹೌದಾ ಇಲ್ಲ ಯಾರ ಪಕ್ಕದ ಪಕ್ಕದಲ್ಲಿ ಇರಬೇಕು ಪಕ್ಕದ ಮನೇಲಿ
ಅದ ಮನೆ ಯಾರು ಗೊತ್ ಯಾರ ಯಾರು ಏನಂತ ಇದುವರೆಗೂ ಮಾತಾಡ್ಸೀರ ನ
ಹಾ ಆ ಬೆಂಗಳೂರ್ಲ ಎಂಗೆ ಅಲ್ವಾ ಯಾರನ್ನು ಮಾತಾಡಸಲ್ಲ ನಾವು ಪಕ್ಕದ್ ಮನೆಯವರದ ಪಕ್ಕದ ಮನೆಯವಳ್ ಜೊತೆ ನಾವು ಪಕ್ಕದ ಮನೆಯವ್ರ ಜೊತೆನೆ ನಾವು ಮಾತಾಡಲ್ಲ ಫಸ್ಟ್ ಆಫ್ ಪಾಲು
ಅದೇ ಗೊತ್ತೇ ಆಗಲ್ಲ ನಮ್ ಕೀ
ಹಾ ಟಿ ಕಾಫಿ
ಕಿಕಿ ಹಾಡ್ರುಮ್ ಎಣ್ಣೆ ಖಾಲಿ ಆಗಯ್ತಾ ಹು ನೀರೇ ತ್ತೆ ಬಜ್ಜಿ ನೀ ಮಾಡ್ಕೊಳೋನಾ ಅಂತ ಅಂದೆ ರೇಷನು ಎಲ್ಲ ಕೋಯ್ ಖಾಲಿ ಆಗೈತೆ ಅವಳಗೆ ಸರಿ ಇಲ್ಲಾ ಡಿ ಮಾರ್ಟ ಗು ಹೋಗಕು ಆಗಲ್ಲಾ ಇನ್ನ ನಾನ ಒಬ್ಬಳೇನು ಹೋಗಕ್ ಹೋಗಲ್ಲಾ
ಹು
ನೀರದ್ರಲ್ ಮ್ಯಾನೇಜ್ ಮಾಡ್ಕೋಬೇಕು ಅದಕ್ಕೆ ಎಣ್ಣೆ ಮತ್ತೆ ಹಾಲ್ ತರ್ಸೋಣಾ ಅಂತಾ ಅಂದೆ ನೋಡ್ಬೇಕು ನೈಟ್ಗೆನಾರ ಏನ್ ಮಾಡ್ಬೋದು ನೈಟ್ಗೆ ಪ್ಚ್
ಏನ ಅಡಗೆಗಾ
ಹು ಇದೇ ತಲೆ ಕೆಡತಪ್ಪಾ
ಟಕ್ ಹಾ ಹಾ ಇಬ್ಬರ್ಗೆ ಇಬ್ಬರ್ಗೆ ತಾನೆ ಏನರಾ ಅನ್ನಾ ಸಾಂಬಾರ್ ಮಾಡ್ಕೊಂಡೆ ಏಕ್ಆಗುತ್ತೆ ಅಷ್ಟೇ
ಪ್ಚ್ ರೈಸು ಖಾಲಿ ಆಗೈತೆ
ಹು
ಹು ನಾರ್ಮಲ್ ಸ್ಟೋರ್ ಅಕ್ಕಿ ಅದೇ ರವೆ ಇವಾಗ್ಲೇ ತಿಂದಿದ್ದಲ್ಲಾ ಅ ಅ ರವೆ ರಾಗಿ ರೊಟ್ಟಿ
ಹು ಹಾ
ಅ ರವೇನು ಖಾಲಿ ಆಗೈತೆ ಉಪ್ಪಿಟ್ಟು ಮಾಡೋ ರವೆ ಆದ್ರೆ ಚೀ ಯಾವುದು ಬೇರೆರವೇ ಇಲ್ಲಿ ಡಿ ಮಾರ್ಟ್ ಸಿಕ್ಕಿತಾ ಅದು ಚಿ ಚಿಕ್ಕದಾಗೆ ಅದು ರವೆ ಅದು ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡಿದದ ಚಿರೋಟಿ ರವೆ ಖಾಲಿ ಆಗೈತೆ
ಇಗಾ ಬೇರೆ ಏನಯ್ತಿ ಅವಲಕ್ಕಿ ಏನಾದ್ರು ಮಾಡ್ಕೋಬೇಕಿತ್ತು
ಏನ್ ಮಾಡ್ಕೊಳೋದು ಅಂತಾ ನೋಡ್ಬೇಕು ಫಸ್ಟ್ ಪಾತ್ರೆ ತೊಳಬೇಕು ಇರ ಬರ ಪಾತ್ರೆ ಎಲ್ಲಾ ಎಲ್ಲ ಐತೆ ನಿನ್ನೇನು ತೊಳ್ದಿಲ್ಲಾ
ಹು
ಹು
ನನ್ನ ರೈಸು ಎಷ್ಟು ಆಗುತ್ತೆ ನೋಡು ಟಕ್ ರೈಸು ಎಷ್ಟಾಗುತ್ತೆ ಅಷ್ಟ್ ನೋಡು ರೈಸು
ಅದೇ ಕಣೆ ಅದು ನಾರ್ಮಲ್ ರೈಸ್ ಖಾಲಿ ಆಗೈತೆ ಇನ್ನುದು ದೋರಕ್ಕಿ ಐತೆ ದೋಸೆಗೆ ಏನಾದ್ರು ಹುಣಿ ಹಾಕ್ಬೇಕಾ
ಹಾ
ದೋಸೆ ಚಪಾತಿ ಆದು ಐತೆ
ಪ್ಚ್ ಇದಿಲ್ವಾ ಗೋಧಿದು
ಎಲ್ಲ ಮೀ ಹಾಕೊಂಡಿದಿವಿ ನೆನಕಿ ನೈಟ್ ಚಪಾತಿ ಮಾಡ್ಕೊಂಡಡ್ವಿ
ಹು
ಹಲೋ ಹಂಕ್ಕ
ಹೇಳೇ
ಅದೇ ನಿನ್ನೆ ನೈಟ್ ಚಪಾತಿ ಮತ್ತೆ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ವಿ
ಹಾ ಹಾಯ್ ಬ್ರೋ
ಮತ್ತೆ ಗೋಲಿ ಹೋಡ್ಕೋತಾರ
ಹ್ಮ್ ಬೋದ ದಸ ಮಾಡ್ಕೊ ಬರಿ ಗೋಧಿನೇ ಮಾಡ್ಬೇಕತೇನೋ ಏನೇ ಇಲ್ಲ ಬೇರೆ ಏನಾದ್ ನೋಡ್ರ ಯುಟುಬ್ ಅಲ್ಲೇ
ಅದೇ ನೋಡ್ಬೇಕು
ಏನಿಲ್ಲ ಟೀನು ಬಿಸ್ಕೆಟ್ ತಿಂತಿದೀವಿ ಹ್ಮ್ ಒಂದ ಸ್ವಲ್ಪ ಕಂಪ್ಲೀಟ್ ಮಾಡದೆ ಬೇಜಾರಾತಿತ್ತು ನೀ ಯಾವ್ದ ಹೇಳ್ತೀನಿ ಅಂಬಟ್ ಹೇಳ್ಯೇಇಲಾ ನೀನು
ತಮಿಳಾ ನಾನೇ ಯಾವ್ದು ನೋಡಿರೋ ಫಿಲ್ಮೆ ನೋಡ್ತಾ ಇದ್ದೀನಿ ಪರಮಾತ್ಮ. ಮೊದಲಸಲ ಹಳೆ ಫಿಲಮ್ಸ್ ಮತ್ತೆ ನೋಡ್ತಾ ಇದ್ದೀನಿ ಇವು ಹೊಸ ಹೊಸ ಫಿಲಮ್ಸ್ ಯಾವ್ದು ಚೆನ್ನಾಗಿದೆ ಅಂತಾನೇ ಫೀಲ್ ಆಗ್ತಿಲ್ಲಾ
ಓಹ ಈಗ ಯಾವ್ದ ಯಾವ್ದ್ ಬಿಟ್ಟಿದ್ದಾರೆ ಕಣೆ
ಇದು ಯೂತ್ ನೋಡ್ದ್ಯಾ ಯೂತ್.
ಹ ಅದೆಲ್ಲ ಚೆನ್ನಾಗಿಲಾ
ಹ್ಮ್
ಅಷ್ಟಕ್ ಕಷ್ಟೇ
ಹ್ಮ್
ಅದೇ ಇದ ನೋಡಬೇಕು ಜನನಾಯಕ
ಹಾ
ಜನನಾಯಕಾ
ಅದ್ಯಾವದು
ಇವಂದು ವಿಜಯದ
ಗೊತ್ತಿಲರಪ್ಪಾ
ಅವನು ಈಗ್ ಮಾಡಿರೋದ ಫಿಲಂ
ಅವನ್ ಫಿಲ್ಮ ಇದಕ್ಕೆ ರಿಟೈರ್ಮೆಂಟ್ ಕೊಟ್ಟಿದ್ದ ತಾನೆ
ಇಲ್ಲ ಇ ಲಾಸ್ಟ್ ಸಿನಮ್ ನ ಮಾಡಿದು ಫಿಲಂ ಇಂಡಸ್ಟ್ರಿಯಲ್ ಅಲ್ಲಿ ಜನನಾಯಕನದು ಆದೆ ಚಾಲ್ಲು ಸಿ ಎಂ ಆಗತ್ತರಾ ಹೂ ಹೂ ಅವ ಫಿಲ್ಮ್ ನೂ ಸಿ ಎಮ್ ಆಗೋತ್ತರಾ ಮಾಡನೇ ಅದಾನ ಸಿ ಎಮ್ ಮೆ ಆಗೀಬಿಟ್ಟೋಣೆ
ಲಕ್ಕು
ಹ್ಮ
ನಾನ್ ನಿನ್ನೆ ಎಕ್ಸಾಮ್ ಇಂಟರ್ವ್ಯೂ ಆಯ್ತಾ ಅಂದನಲಾ
ಹಾ
ಅದ್ ನೆಕಷ್ಟು ನೆಕಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗೋಯ್ತು
ಆಯ್ತಾ
ಹ್ಮ್ ಹ್ಮ್
ಸೆಲೆಕ್ಟ್ ಆಯ್ತಂಗಾರೆ ಯಾವ್ದ ಹೇಳು
ಮೋನ್ನೆ ಒಂದ್ ಇಂಟರ್ವ್ಯೂಲಿ ಇತ್ತುಡ ನಿನ್ನೆ
ನೋನ್ ಏನೇ ಮಾಡಿದಿ ಹೆಚ್ಚ ರೌಂಡಗ ಸೆಲೆಕ್ಟ್ ಆಗ್ಬೇಕು ಅಂತ ಎನೀಲ್ಲಲ
ಹ್ಮ್ ಇವಾಗ ಹೆಚ್ ಆರ್ ರೌಂಡ್ ಸೆಲೆಕ್ಟ್ ಆಗೈತೆ ನಿನ್ನೆ ಸಾಯಂಕಾಲ ಒಂದ್ ಏಳುವರೆ ಅಂಗೆ ಮೇಲ್ ಬಂತು
ಹ್ಮ್
ನಮ್ಮ ಶೀನೇ ಆಯ್ತು ಇನ್ನೊಂದಂದು ಕಡೆ ಅವ್ರು ರಿಲೊಕೇಶನ್ ಅಂತ ಕೇಳಿದಾರಾ ಹ್ಮ್
ಹಾಂ
ಅಂದ್ರೆ ನೈಟ್ ಶಿಫ್ಟ್ ಸೂ ಇರಲ್ಲ ನೀವು ಅಂತಂದ್ರು ನಾನು ಓಕೆ ಅಂತಂದೆ ಅದು ಯ ಯು ಎಸ್ ಬೇಸ್ಡ್ ಕಂ ನೀ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಾವ ಅದಕೋ ಫಸ್ಟ್ ಅವರು ಇಂಟರ್ವ್ಯೂ ತಗೊಳಕ್ಕಿಂತ ಮುಂಚೆನೆ ಕಂಡೀಷನ್ಸ್ಗೆಲ್ಲ ಕೇಳರು ನಾನು ಓಕೆ ಓಕೆ ಅಂತಾನೆ ಅನ್ಬಿಟ್ಟ ಮತ್ತೆ ಆಮೇಲೆ ಇಂಟ್ರವ್ಯೂ ತಗೊಂಡಿದ್ದವರು
ಹ್ಮ್
ಆಮೇಲೆ ಅದೇ ಲೊಕೇಶನ್ಸ್ ಎಲ್ಲ ಆಗ್ತಾರೆ ಅಂತ ಭಯ ಆಗ್ತೈತೆ ನನ್ ಎಂಗೂರ ಆಗ್ಲಪ್ಪಾ ಅಂತ ಬೆಡ್ಕೊತ ಇದೀನಿ ಅದ್ ಬಿಟ್ರೆ ಪುಣೆ ಹೈದರಾಬಾಾದ ಚೆನ್ನೈ ನೋಡಿಯಾ ಬೇರೆ ಕಡೆ ಬೇಡಪ್ಪಾ ಅಂತ ಹ್ಮ್ ಒಂದ್ ಕಡೆ ಏನನ್ಸುತ್ತೆ ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲೂ ಓಪನಿಂಗ್ಸ್ ಇಲ್ಲ ಇದೊಂದ್ ನನ್ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಆಮೇಲೆ ರಿಗ್ರೆಟ್ ಕೊಡ್ಬೇಕಾಗತ್ ನನ್
ಹೌದು ಬೇರೆ ಕಡೆ ಹೋದ್ರು ಅಲ್ಲಿಾರು ಹೋಗಬಿದ್ರುತ್ತ ಅಡ್ಜಸ್ಟ್ ಆಗುತ್ತೆ
ಹೌದು ಅದಕ್ಕೆೇ ಮೇಡ್ಕೋತ ಇದೀನಿ ಬೆಂಗ್ಳೂರ ಬೆಂಗ್ಳೂರ್ಲ್ಲ ವಕೇಶನ್ಲ್ಲೇ ಸಿಗ್ಲಪ್ಪಾ ಅಂತ
ಹಾ ಇವತ್ತೊಬ್ರು ಇಲ್ಲ ಇಲ್ಲೇ ವೇಕೆನ್ಸಿ ಎಲ್ಲ ಕಖಾಲದು ಇಲ್ಲೇ ಆಗ್ತಾರೆ
ಗೊತ್ತಿಲ್ಲ ಎಲ್ ಆಗತ್ತೆ ಅಂತ ಎಲ್ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಗ ಆಾಕ್ತಾರೆ
ಹ್ಮ್ ಏನಿಲ್ಲ ಅಲ್ಲೂ ಅಕರ ನಿಮ್ಮ ಆಂಟಿನ್ ತರ್ಕೊೊಂಡವ
ಅಷ್ಟೇ ಜಾಸ್ತಿ ಏನಾದ್ರು ಇದಾದ್ರೆಡ ನೀನೇ ಕಣಾಮ
ಹ
ಏನಂದ್ರೆ ಇವಾಗ ಎಲ್ಲೂ ಕೆಲ್ಸ ಸಿಕ್ತಿದ ಸುಮ್ನೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ನಂಗೆ ಲಾಸ್ ತಾನೆ ಅಂತ
ಅದ್ನೇ ಎಲ್ಲಾರು ಅಷ್ಟ ಈಗ ಹಾ ಅಜೆ ಇರ್ತದ ಈಗ ಹೈದ್ರಾಬಾದ ಪುಣೆ ಎಲ್ಲಾರೂ ಹಾಕೋ್ರು ಅಂಡನ್ ಕರ್ಕೊಂಡ ಹೋಗ್ಬಿಡು
ಹ ಅಷ್ಟೆ
ಅಂಕಲ್ ಒಂದ್ ವಾರ ಇಸ್ಕೊಾಮ ಕಳ್ಸ ತೊಂಡ್ರೆ ಅಡ್ಜಸ್ಟ್ ಆಗಗಂತ ಒಂದ್ ವಾರ ಅಡ್ಜಸ್ಟ್ ಆಗಗಂತ ಹಂಗ್ ಮಾಡು ಅಂತ ಕೇಳ್ತಿರ ನವು
ಅದೇ ಅದೇ ಅದೇ ಅದ್ರ ಬಗ್ಗೆನಟ ಇಟವ್ಯೂ ಐತೆ ಚಾರ್ ರೌಂಡು ಸೋಮವಾರ ಐತೆ ಮೂರ್ ಗಂಟೆಗೆ
ಹಾ ಹೌ
ಅದೇ ಸ್ಯಾಲ್ರಿ ಪ್ಯಾಕೇಜು ಅದನ್ನಲ್ಲಾ ಕೇಳ್ತಾರೆ ಏನು ಇ್ದ ಅಂತ ಅದಾದ್ಮೇಲೆ ಏನಂತ ಹೇಳ್ತಾರೆ
ಇನ್ನ ಏನ್ ಮಾಡಕೋಗರ ಅಲ್ಲಾರ ಬುದ್ರೆ ಮಿಸ ಮಾಡ್ಕಲ್್ದ ಸುಮ್ನೆ ಕರ್ಕೋೋಗ
ಹ್ಮ್
ಇನ್ೇನ್ ಮಾಡಕ್ಕ ಆಗಲ್ಲ ನೇನೇ ಚಬರ್ತಲ್ಲ
ಇನ್ನೇನ ಇಲ್ವಾ
ನಾಾನಾಟೀನು ಬಿಿಸ್ಕಿಟ್ ಕುಡ ಚತ್ತ
ಏನಾ
ಟೀ ಬಿಿಸ್ಕೆಟ್
ನಂಗುಟೀ ಮತ್ತೆ ಹೀರೆಕಾಯಿ ಬಜ್ಜಿ ತಿನ್ಬೇಕ ಅನ್ಸ್ತರ
ಕೀಲಿ ಹರಕ ಬಜರ
ಆಡರ್ ಮಾಡಡ
ಹಾ
ಹೌ ಇಲ್ಲ ಮಳೆ ಮಳೆನಿ ಅಂತ ನಿಂತಾಯು ಅ ಚಳಿ ವೆದರ್ಗೂ ಚೆನ್ನಾಗಿರುತ್ತೆ ಅಂತ
ಈ ದಿನವನೆ ಮಾಡಬೇಕ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ
ಏನಾ
ಡೆಲಿವರಿ ತಂದು ಕೊೊಡೋಕ್ಕೆ ಆರ್ಡರು
ಅದೇ ಅದೇ ಆರ್ಡರ್ ಮೊಡ್ಕಬೇಕ ಗ ಹಟ ಸರಿ ನಾನು ಆರ್ಡ್ರ ಮಾಡ್ಬಿಟ್ಟು ಅವೇಾಗ ಮಾಡ್ತೀನಿ ಹ್ಮ್ ಬಾಯ್
ಬ ಆ ಕುಳಫಿರ